ಹಲೋ.
. ಹರಮಿದಿವಿ ಅಕ್ಕ ನೀವ ಆರಾಮಿದೀರಕ್ಕ ಹ್ಮ. ಅರಮಿದಿರಕ್ಕ.
ಹಾ ಏನ್ ಮಾಡ್ತಿದಿರಕ್ಕ.
ಆಯ್ತತ ಊಟ.
ಹಾ ಆಯ್ತ ಅಕ್ಕ ನಿಮ್ದು.
ಹ್ಮ ಆಯ್ತಕ್ಕ ನೆಗಡಿ ಆಗಿದಕ್ಕ ನೆಗಡಿ ಎಷ್ಟುಹೋಗ್ತಾನೆ ಇಲ್ಲ.
ಹಾ. ಹಾ ಇವಾಗ ಚಳಿಗಾಲ ಅಲ್ವಾ. ಹಾ ಹೌದು ನಮ್ಮ್ ಮನೆ ಕಡೆನುೂ ನೀರು ತುಂಬಾ ಎರಡು ವಾರ ನೀರು ತುಂಬಾ.. ಸಮಸ್ಯೆ ಆಗಿದ್ದಕ್ಕ.
ಹೌದಪ್ಪ ಬಿಡ್ತಾನೆ ಇಲ್ಲ ಚೆನ್ನಾಗಿನಿರು.
ಹಾ ನಾವು ಸಿಹಿ ನೀರು ಕುಡ್ದಿಲ್ಲ ಅಂದ್ರೆ ಮತ್ತ. ಫಿಲ್ಟರ್ರ್ ನೀರು ಕುಡ್ತೀವಲಕ್ಕ. ನಮಗೆ ಗಂಟ್ಲುದ ಸಮಸ್ಯೆ ಎಲ್ಲ ಬರ್ತಾದಕಾ ಮನೇೆಯಲ್ಲಿ ಜಾಸ್ತಿ ಜನಕ್ಕೆ.. ಎಲ್ಲ ನಮಗೆ ಸಿಹಿ ನೀರು ಕುಡಿದ್ದೆ ಅಭ್ಯಾಸ ಅಕ್ಕಾ ಅದು ಎರಡು ವಾರ ಬಂದಿದ್ದರಲ್ಲ ನೀರು ಅವಾಗ ಫಿಲ್ಟರ್ ನೀರ್ ತರ್ಸ್ಕೊಂಡ್ ಕುಡ್ತಿದ್ವ ಬರಿ.
ಏನು ಗಂಟಲೆಲ್ಲ ತುಂಬಾ ನೋವು ಆಗಿ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಅಕ್ಕಾ
ಹಲೋ.
ಹಲೋ.
ಇದೀನಿ ಅಕ್ಕಾ ಮಾತಾಡಿ.
ಹಾ.
ಮತ್ತೆ ಎನ್ ಹೆಂಗಿದಕ್ಕ ಮನೆಯಲೆಲ್ಲ ಚೆನ್ನಾಗಿದ್ದಾರ. ಮನೇಲಿ ಎಲ್ಲಾ ಚೆನ್ನಾಗಿದರ.
ಹಾ ಮನೇಲೆೆಲ್ಲಾ ಚೆನ್ನಾಗಿದ್ದಾರೆ ಅಕ್ಕಾ
ಎಲ್ಲಾರು. ಎಲ್ಲಾರು ಚೆನ್ನಾಗಿದಾರ ಅಕ್ಕ.
ಹಾ ಅಕ್ಕಾ ನಿಮ್ಮ ಮನೇಲೆಲ್ಲ ಚೆನ್ನಾಗಿದಾರ.
ಹು ಅಕ್ಕ ಚೆನ್ನಾಗಿದ್ದಾರೆ. ಹ್ಮ ಏನಕ್ಕ ಹೇಳಕ್ಕ.
ಅದು ನೀರಿ ನೀರಿಂದು.
ಅದು ಇದು ಕಂಪ್ಲೇಂಟ್ ಕೊಟ್ಟಿದ್ವಾಕ್ಕ ನಾವು. ಇನ್ನಾದ್ರರು ಅವ್ರು ಯಾರು. ಸರಿಯಾಗಿ ಇದನ್ನ ಮಾಡತಿಲ್ಲಾಕ್ಕ.
ನೀರವರಿ ಇದು ಇದೈತಂತ ಹೇಳಿ ಕೊಟ್ಟಿದ್ದೀರಾ ನೀವ್ ಅವ್ರ. ಅದಕ್ಕೇನು ಇದು ಮಾಡ್ತಾ ಇಲ್ವಾ.
ಹಾ ಅದಕ್ಕೇನ ಇದು ಮಾಡ್ತಿಲ್ಲ ಅದಕ್ಕೆ ಅವತ್ತಿಂದ ನಾವು ಬರೀ. ಫಿಲ್ಟ್ರ ನೀರೆ ಕುಡ್ತಾ ಬರ್ತಿದೀವಲ್ಲಾ.
ಹೌದೌದು ಕಾಲು ನೋವು ಕೂಡ ಬರುತ್ತಲ್ಲ ಅದ್ರಿಂದ.
ಹಾ ಇದು ಗಂಟ್ಲ ಸಮಸ್ಯೆ ಆಗ್ತದ ಅಲ್ವಾ.
ಹೌದೌದು ಎಲ್ಲರಿಗೂ ಹಂಗೆ ಇದ್ದವಿವತ್ತ ಇವಾಗ. ಯಾರ್ ನಮ್ ಕಂಪ್ಲೇಂಟ್ ತಗೊಳಕ್ ರೆಡಿ ಇಲ್ಲಲಾ. ಅದೇ ಬಂದಿದೆ ಈ ಸಮಸ್ಯೆ ಈಗ ಹೊಸ ನೀರು ಅಂತಾರೆ.
ಹ ಅದು ಮತ್ತೆ ಏನಾಗಬಿಟ್ಟಿತಕ್ಕ ನಮ್ ಒಣಿ ಹತ್ರ ಮಳೆ ಫುಲ್ಲು. ತುಂಬಾ ಜೋರಾಗಿ ಅದು ಡ್ರೈನೇಜಿಂದ ನೀರೆಲ್ಲ ಹೊರಗಡೆ ಬರ್ತಿತ್. ತಕ್ಕ ಎಷ್ಟೊಂದ್ ದಿನದವರೆಗೂ ಅದು ನಿಂದರ್ತನೂ ಇದ್ದಿಲ್ಲಕ್ಕ.
ಹ್ಮ
ಹಾ ಅಕ್ಕ ಎಷ್ಟೊಂದ ದಿನದವರೆಗೂ ನಿಂದರ್ತನೆ ಇಲ್ಲ ಹಾ ಅದ್ರದ್ದು ಕೂಡ ಹೇಳಿದೀವಕ್ಕಾ ನಾವು. ಅವ್ರ ಯಾರು ಸರಿಯಾಗಿ ಇದನ್ನೆ ಮಾಡ್ತಿಲ್ಲ. ಆಮೇಲೆ ಎಷ್ಟ್ ಒ ಎರಡ ವಾರದಿಂದ ಆದ್ಮೇಲೆ ಮತ್ತೆ ಆವಾಗ ಅವ್ರು ಬಂದ್ರು. ಅದು ಡ್ರೈನೆಜ್ದ ಎಲ್ಲ ತಕ್ ಗದು ಇವಾಗ ರೋಡ್ ಎಲ್ಲಾ ಇದು ವಾಪಸ್ ಮಾಡ್ತಿದಾರಕ್ಕಾ.
ಹೌದು ಹ್ಮ್.
ಎಸ್. ಎಷ್ಟು ಸಮಸ್ಯೆ ಅಂದ್ರಕ್ಕ ಎಷ್ಟು ದುರ್ವಾಸನೆ ಬರ್ತದಂದ್ರಕ್ಕ ಅದ್ರದಿಂದ.
ಹೊರಗಡೆ ಹೋಗ್ಬೇಕಂದ್ರೆ ನನಗೆ. ಹ ಮೂಗೆಲ್ಲ ಅದು ಬುರ್ಕ ಹಕ್ಕೊಂತರಲಕ್ಕಾ ಹಾಂಗೆಲ್ಲ ಕಟ್ಕೊಂಡು ಹೋಗ್ತಿದ್ದ್ವಕ್ಕ ನಾವ್ ಹೊರಗೆ
ಹೌದೌದು ಬುರ್ಕ ಹಾಕೊಂಡ ಹೋದಂಗ ಇರುತ್ತೆ ಹೌದು ಬಾಳ ಕೆಟ್ಟ ವಾಸನೆ ಇರುತ್. ತಿಳ್ಯದು.
ಹಾ ಕ್ಕಾ
ಹೌದ್ರಿ ಹಂಗೆ ಆಗ್ತಿದೆ ಎಲ್ಲರ ಹತ್ರ ಯಾರು ಎಲ್ಲರ ಮನೆ ಹತ್ ನು ಅದೇ ಒಂದು ತೊಂದ್ರೆ ಆಗ್ಬಿಟ್ಟಿದೆ.
ಹಾ ಕ್ಕಾ ನಾ ಇದು ಮೊದಲ್ನೆ ಸರ್ತಿಕ್ಕ ಈ ತರ ಆಗಿರೋದು ಮುಂಚೆಲ್ಲ ಈ ತರ ಆಗ ಆಗಿತಿಲ್ಲ.
ಹ್ಮ್
ಆಮೇಲೆ ಅದೇ ಸಮಯದಲ್ಲಿ ನಮ್ಮ್ ಮನೇಲಿ ನಮ್ಮಕ್ಕನ್ ಮಕ್ಕಳು ಅವ್ರೆಲ್ಲರ ಬಂದ್ಬಿಟ್ಟಿದ್ರಕ್. ಒಂದು ಐದ ಜನ ಬಂದಿದ್ರಕ್ಕ ಅತಿಥಿಗಳು ಬಂದಿದ್ದಾರೆ ಅದೇ ಸಮಯಕ್ಕೆ ಈ ತರ ಎಲ್ಲ ಆಗೋಗ್ ಬಿಡಿತ್ತಲಕ್ಕ.
ಹ
ಹೇಗಪ್ಪಾ ನೀರ್ ಇದ್ದಿಲ್ಲಾ ಏನಿದ್ದಿಲ್ಲಾ ಆ ನೀರ್ ಇವಾಗ ನಾವು ತುಂಬಸ್ಕನ ಅಂದ್ರೆ ದೋಡ್ ಡ್ರೈನೇಜ್ ನೀರು.
ಹ್ಮ್
ಮತ್ತೆ ಬೋರ್ ಕೂಡ ಇರೋದಿಲ್ಲಲ್ಲಕ್ಕಾ ಇವಾಗ ಎಲ್ಲಿ ಬೋರ್ ಇದ್ದಾವಕ್ಕಾ ಬೋರ್ ಹೊಡ್ಕೊಂಡು ಬೋರಿ.
ಬೋರ್ ಒಡ್ದು. ಬೋರ್ ಹೊಡ್ದು ಹೊಡ್ದೂ ನಾವೇ ಮೆತ್ತಗ ಆಗ್ತೀವ್ ಹೊರ್ತು ನೀರ್ ಒಂದು ಹತ್ತು ಕೊಡ ನೀರ್ ಕೂಡಾ ತುಂಬಲ್ಲವು.
ಹಾ ಹಾ ಇವಾಗ ನಮ್ದು ಸಂಪು ಆಯ್ತಲ್ ಆ ಸಂಪು ತುಂಬಾ ನೀರ್ ತುಂಬಂದ್ರೆ ಎಷ್ಟೊಂತ ಬೋರ್ ಹೊಡಿತರ
ಹೌದು
ಅದಕ್ಕೆ ಮತ್ತೆ ನೀರ್ ಬರೋ ವರ್ಗು ಹಾಗೆ ನಾವೆಲ್ಲರೂ ಒಂದೊಂದು ಕುಡಿಯುವ ನೀರಿಂದ ಒಂದು ಚೊಂಬಿಂದ ಮುಗ ತಕೊಂಡಿವ್ ಅಷ್ಟ ಅ ಬಫ್ರೆಶ್ ಮಾಡೋದಾಗ್ಲಿ ಮುಖ ತೊಳಿಕೊಳೋದಾಗ್ಲಿ ಹ ಅಕ್ಕ ಹ ಹ ಹ್ ಒಂದು ಎರಡು ವಾರ ನಮಗೆ ಎರಡು ವರ್ಷ ನೀರೆ ಇಲ್ಲನೋ ಅನ್ನೋ ತರದ
ಹ್ಮ್ ಹೌದೌದು
ಹಾಕ
ಹಗೆ ಆಗಿದೆಮ್ಮಿ ಎಲ್ಲರ ಹತ್ರನುೂ ಯಾಕಂದ್ರೆ ಇವಾಗ ಯಾರು ನಮ್ಮಂತವ್ರ ಮಾತ್ ಎಲ್ಲಿ ಕೇಳ್ತಾರೆ ಹೇಳಿವ್ರು ಅವ್ರ್ದೇ ಆದಂತ ಒಂದ್ ರೀತಿಯಲ್ಲಿ ಇರ್ತಾರೆ ನಮಗ್ ಮಾತುಗಳು ಕೇಳೋರ್ಲ್ಲ ಏನು ಇಲ್ಲ ಅವ್ರಗ ಇಷ್ಟ ಬಂದಂಗೆ ಕೊಡ್ತಾ ಇರ್ತಾರೆ ನಾವು ಅದನ್ನ ತಗೊತಾ ಇರ್ಬೇಕು ಅನ್ನಂಗ ಇರುತ್ತೆ
ಹ್ಮ್ ನಿಜಾ ಅಕ್ಕ ನಮ್ಮ ಇನ್ನಿನಲ್ಲಿ ಒಂದು ಎರಡು ಚೇಂಬರ್ ಇದಾವಾಗ ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಒಂದು ಮತ್ತೆ ರಸ್ತೆ ಮಿಡಿಲ್ ನಲ್ಲಿ ಒಂದಿದೆ ಅಕ್ಕ
ಹೌದು
ಎರಡು ಲೀಕ್ ಆಗ್ಬಿಟ್ಟತಕ್ಕ ಎಷ್ಟು ಎಷ್ಟು ಎಲ್ಲ ತಕ
ಹ್ಮ್
ಯಾರು ಅಲ್ಲಿ ಓಡಾಡಕ್ ಕೂಡ ಆಗ್ತಾ ಇರ್ಲಿಲ ಅಕ್ಕ
ಮಳೆ ಬಂದು ಮತ್ತೆ ಆಮೇಲೆ ನೀರ್ ಬಿಡ್ತಾರೆ ನೋಡಿ ಅವಾಗ ಮನೆ ಹತ್ರ ಕಾ ಇಡಕೆ ಆಗಲ್ಲ ರೀ ಅಷ್ಟೊಂದು ಗಲೀಜ ಇರುತ್ತೆ ರೊಚ್ಚು ರೊಚ್ಚು ಗಲೀಜು ನೀರು ಗೊಜ್ಜುಲುರ ಗೊಜ್ಜು ಜ್ಲು ನೀರು ಚೇಂಬರ್ ಎಲ್ಲಾ ಒಂದೇ ಹತ್ರ ಆಗಿರ್ತಾವ ನೀರೆಲ್ಲ
ಹಾ ಅದೇ ಅದೇ ರೀತಿ ಆಗ್ಗಿತ್ತಕ್ಕ ಅದ್ರಿಂದ ನಾವು ಹೇಗ್ ಹೊರಗ್ ಬಂದ್ ಏನೋ ಅರ್ಥಾನೇ ಆಗಿಲ್ಲ ಇ ಇವಾಗ ಮಳೆ ಬಂದೆ ಇನ್ನ ಇನ್ನೊಂದ್ಸರ್ತಿ ಈ ತರ ಆಗ್ಬಾರ್ದಾಗ ಅಂತ ಅನ್ಕೊಂತವ
ಹೌದ್ರಿ ಆಗ್ಬಾರ್ದಂಗೆ
ಹಾ ನಿಮ ನೀವು ನಿಮ್ಮ ಮನೇಲಿ ಕೂಡ ಹೀಗೆ ಆಗತ್ತಾ ಅಕ್ಕ
ನಮ್ದು ಮನೆ ಸ್ವಲ್ಪ ಫಸ್ಟ್ ಫ್ಲೋರ್ ಏಂತಾರೆ ಮುಂದ ಮೊದ್ಲೇ ಆ ಲೈನ್ಲ್ ಅಲ್ಲಿ ಇತ್ತು ನಮ್ದು ಹ್ಮ್ ಹಂಗಾಗಿ ನಮ್ಗ ಗೆನ್ ತೊಂದ್ರ ನಮ್ಗೆ ಮುಂಚೆ ತೊಂದ್ರೆ ತುಂಬಾ ಇತ್ತು ಬೋರ್ ಒಡದು ಒಡದು ಒಡೆದು ಕೆಳಗಿಂದ ಮೇಲೆ ಎತ್ಕೊಂಡು ಹೋಗ್ಬೇಕಲ್ಲ ನೀರು ಪಾಪ ಮಕ್ಕಳಿಗೆ ಅಕ್ಕಪಕ್ಕದಲ್ಲಿರೋ ಮಕ್ಕಳಿಗೆ ಇಪ್ಪತ್ತು ಕೊಟ್ಟು ನೀರ್ ಓರ್ಸ್ಕೊತಾ ಇದ್ವಿ ಮೂರ್ ನಾಲ್ಕು ಡ್ರಮ್ ತುಂಬ್ಕೊತಾ ಇದ್ವಿ ಅವೇ ನೀರು ಒಂದ ವಾರ ಮಾಡ್ಕೊತಿದ್ವಿ ನಾಕ್ ಐದ ದಿನ ಮಾಡ್ಕೊ ಇದ್ವಿ ಹಂಗಿದ್ದಾಗ ಹಿಂಗ ಹಿಂಗೆ ಮಾಡ್ಕೋ ಮಕ್ಕಳು ಹಂಗ ಕರ್ಸಿ ಕರ್ಸಿ ಕೆಲಸ ಮಾಡ್ ಮಕ್ಕಳ ನೋಡಿ ಆ ಮಕ್ಕಳು ನಮ್ಮ ಮನೆ ಹತ್ರ ಬರದೇ ಬಿಟ್ಬಿಟ್ರೆ ಹುಗುರು ಎಷ್ಟು ತರ ಮಕ್ಕಳು ಅವ್ರ ಕೊಡ ಇತ್ಕೊಂಡ್ ಮೇಲೆಗೆ ಹಂಗ ತೇಳಿ ಪಾಪ ಅವ್ರಿಗೂ ಯಾಕೆ ತೊಂದರೆ ಅಂತೇಳಿ ಇನ್ನ ನಾವ ಬೋರ್ ಹಾಕ್ಸ್ಕೊಂಡ್ವಿ ಆವಾಗ ಅವಾಗಿಂದ ಇನ್ನ ಜಾಸ್ತಿ ನಾವು ಕುಡಿಯ ನೀರಿಗೆ ಆ ನೀರಿಗೆ ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ. ಎಷ್ಟು ಬಂದ್ರೆ ಅಷ್ಟ್ ತುಂಬ್ಕೊಂತೀವಿ ಇಲ್ಲಾಂದ್ರೆ ಕುಡಿಯಕ ಒಂದೆ ಕುಡಿಯ ನೀರು ಕೊಡ್ತೀವಿ ತುಂಬಸ್ತೀವಿ ಒಂದ್ ಡ್ರಮ್ ತುಂಬಸ್ಕೊಂಡು. ನಾರ್ಮಲ್ ಆಗಿ ಟ್ಯಾಂಕ್ ಅದಕ್ಕೆಲ್ಲ ತುಂಬ್ಸ್ಕೊಂತೀವಿ ಇನ್ನ ಉಳ ಇದೊಂದು ನಾರ್ಮಲ್ ಎಲ್ಲಾ ನಾ ಬೇರೆ ನೀರು ಸ್ನಾನಕ್ಕೆ ಪಾತ್ರೆತೊಳಕ ಅದಕ್ಕೆ ಅದಕ್ಕೆಲ್ಲ ಮಾಸೆ ಬೊರ್ ಹಾಕ್ತೀವಿ.
ಹಾ ಇದು ನಮ್ದು ಗೋಡಿ ನಮ್ದು ಬಾಡಗೆ ಮನೆ ಅದುಕೆ ಅಲ್ಲಿ ಬೋರ್ ಇಲ್ಲ ಅಕ್ಕ. ಇದು ಸೀನಿಯರ್ ಬಟ್ಟದ ನಾವು ಸಂಪೆಗೆ ಇಡಿದ್ದೇವಪ್ಪ ಸೀ ರ ನೀರು ಹ ಸಂ ಗಲ್ಲ ಇಡ್ತಾರಾ ಸಂಪತ್ನಲ್ಲಿ ಇರೋ ನೀರ ಸಿಂಟೆಕ್ಸ್ ಕೂಡ ಏರ್ಸಿ ಮತ್ತೆ ಸಂಪ ತುಂಬ್ತವಪ್ಪ
ಅದ್ಮೇಲ ಕುಡಿಯದ ಲ್ಲಾ ಇಡ್ತಿವ ಎರಡ್ ಎರಡ್ ಡ್ರಮ ಹಿಡ್ದ ಬಿಡ್ತವಿ ಅಕಾ ನಮ್ಮ ಮನೇಲಿ ಜಾಸ್ತಿ ಜನ ಆಗಾವ ಎಂಟು ಜನ ಆಗಾವ.
ಅದೇ ಅದೇ
ಹ ಅದೇ ಟ್ಯಾಂಕ ಎಲ್ಲ ತುಂಬಸಿ ಡ್ರಮ್ ಎಲ್ಲ ತುಂಬಸಿ
ಆದ್ರೂ ಎಷ್ಟು ತುಂಬಸಿದ್ರು ನಾವು ಆ ನೀರ ಹೆಂಗ ಖಾಲ ಆಗ್ತಾವ ಗೊತ್ತಾಗಲ್ಲ ಮತ್ತೆ ಹೆಂಗೆ ನೀರ ಹಿಡತಿವ ಗೊತ್ತಾಗಲ್ಲ ನೀರತು ತುಂಬತಾನೇ ಇರ್ತೀವಿ. ಅವ ಎಲ್ಲಿಗ ಹೋಗ್ತಾವ ಹೋಗ್ತಾನೇ ಇರ್ತವೆ. ಮತ್ತ ನೀರ್ ಬಿಡಷ್ಟೊತ್ತಿಗೆ ಮತ್ತೆ ನೀರೆಲ್ಲಾ ನಿಲ್ಲ ಇರತ್ತೆ ಮನೇಲ್ಲ
ಹಾ ಹಾ ಹೌದಪ್ಪ.
ಹ್ಮ ಹಂಗೆ ಆಗಿದೆ ನೋಡಿ ಎಲ್ಲರ ಹತ್ರನು ನೀರಿಲ್ಲ ಅಂದ್ರೆ ಪ್ರಪಂಚನೇ ಇಲ್ಲ ಅನ್ನಂಗ ಆಗ್ಬಿಟ್ಟಿದೆ.
ಹ್ಮ
ಹಾ
ಅದು ಮತ್ತೆ ಅಷ್ಟೊಂದ ದಿನ ತು ತುಂಬ್ಸ ಇಟ್ಟಿದ್ದು ಕುಡಿಯೋ ತರನ ಅನ್ಸೋದಿಲ್ಲ. ಆದ್ರೂ ಕೂಡ ಹೇಗ ಅಂಗ ಮಾಡಿ
ಆದ್ರೆ ಹಂಗೆ ಹ್ಮ ಸರಿ.
ಒಂದೊಂದ್ಸರ್ತಿ ಆದ್ರೆ ನಾವು ಅ ಎರಡೆರಡ ದಿನ ತುಗೋ ಮತ್ತೆ ಮೂರ್ ಮೂರ ದಿನದ ಬಟ್ಟೆ ಹಾ ಹಾಗೆ ಇಟ್ಟು ಹ್ಮ ಮತ್ತೆ ನೆಕ್ಸ್ಟ್ ಡೇ ತೊಳೆತೇವೆ ಅಕ್ಕ ನೀರ ಇಲ್ದೆ ಇರೋ
ಹಾ ಹಾ ಹದ ಹೌದ. ಹಂಗೇರಿ ಇವಾಗ ನೀರ್ ಬಿಡಲ್ಲಲ ಮತ್ತೆ ಎರಡ್ ದಿನದ್ದು ಮೂರ ದಿನದ್ದು ಸೇರ್ಸಿ ಒಂದೇ ಸರಿ ಹಿಂಡತಿವಿ. ಅವಾಗ ಏನಾಗತ್ತೆ ಅಷ್ಟ ದಿನ ಕೆಲಸ ಒಂದೇ ಸತಿ ಬಾರ ಆಗುತ್ತೆ ಇನ್ನು ಸುಸ್ತಾಗ್ತಾರೆ. ಮನೇಲಿ ಹೆಣ್ಮಕ್ಳು ಹ್ಮ ದಿನ ದಿನ ಹಳ್ಳಿ ಅಲ್ಲಿವಲ್ಲೋ ಪೇಟೆಯಲ್ಲಿ ಹಳ್ಳಿಯಲ್ಲಿ ಸ್ವಲ್ಪ ದಿನ ದಿನಾ ದಿನಾ ಬಿಡ್ತಿರ್ತಾರೆ. ಅವಾಗ ನೋಡಿ ಚೆನ್ನಾಗಿರುತ್ತೆ ಸರಿ ರಿ ಆಮೇಲ್ ಸಿಗಣ ಅಂತೆ.
ಹಾ ಸರಿ
ಓಕೆ